ಇದರಾ
ಹಾ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ಚೆನ್ನಾಗಿದ್ದೀರಿ ಊಟ ಆಯ್ತಾ
ಹಾ ಆಯ್ತು ನಿಮ್ದು ನಷ್ಟ ಆಯ್ತಾ
ಹಾ ಆಯ್ತು ಏನ್ ತನ್್ರಿ
ನಾವು ಪರೋಟ ಮಾಡಿದ್ವಿ ಇವತ್ತು ಪರೋಟ ಮಾಡ ತಿಂದು ನೀವು
ಹ್ಮ್ ಫ್ರೈಡ್ ರೈಸ್ ಮಾಡಿದ್ವಿ
ಹೌದಾ
ಹಾ
ಹ್ಮ್
ಮತ್ತೆ ಏನ್ ಮಾಡ್ತಿದ್ರಿ ಬೆಳಗ್ಗೆಯಿಂದ
ಬೆಳಗ್ಗೆಯಿಂದ ಬೆಳಿಗ್ಗೆ ಎದ್ದು ಕಸ ಉಡ್ದು ನೆ ಎಲ್ಲ ಬರ್ಸಿಲ್ಲ ನೆಲ್ಲಾ ನಿನ್ನೆ ಬರ್ಸಿದ್ದೆ ಮತ್ತೆ ಇವತ್ತು ಕಸ ಹಡ್ದು ಜಳಕ ಮಾಡಿ ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಮತ್ತೆ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ರೆ
ಹಾ ಹಾ
ಬಾಕ್ಸ್ಟ್ಟ ಕಟ್ಟಿ ಹಾ
ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿದೀರಾ
ಬೆಳಿಗ್ಗೆ ಅಂತ ಏನಿಲ್ಲ ಒಟ್ಟೆ ಇವಾಗ ಪೂಜೆ ಮಾಡಿದೆ ಬಟ್ ಬೆಳಿಗ್ಗೆ ಕಸ ಹೊಡ್ದ ಕಸ ಹೊಡ್್ದು ಸ್ವಲ್ಪ ಮಧ್ಯಾಹ್ನಕ್ಕೆ ರೆಡಿ ಮಾಡಿದೆ ಅಂದ್ರೆ ಬಾಕ್ಸಿಗೆ ಚಪಾತಿ ಪಲ್ಲೆ ಅದು ಮಾಡಿದೆ ಆಮೇಲೆ ರೈಸ್ ಮಾಡಿದೆ ಆಮೇಲೆ ಪರೋಟ ಮಾಡಿ ನಾಷ್ಟ ಹಾಕೊಟ್ರು ತಿಂದ್ರು ಎಲ್ರು ಮತ್ತೆ ನಾನು ಜಳಕ ಮಾಡಿ ಪೂಜೆ ಮಾಡಿದೆೆ ಇವಾಗ ಬಂದು ಕೂತ್ಕೊಂಡಿದ್ದೆ
ಹಾ ಹಾ
ಹ್ಮ್
ಹ್ಮ ಮತ್ತ
ಹ್ಮ್
ನಿಮ್ ಶಾಲೆಯಲ್ಲಿ ಓದ್ಬೇಕಾದ್ರೆ ಎಲ್ಲ ಹೇಗಿತ್ತು
ನಮ್ದು ಪ್ರೈಮರಿ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಫಿಫತ್ ಮಟನ್ ಸಿಕ್ಸ್ತ್ ಮ ಏನು ಗೊತ್ತಾಗ್ತಿರ್ಲಿಲ್ಲ ಹಾಗೆ ಸುಮ್ನೆ ಎಲ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಓದ್ತಾ ಇದ್ವಿ ಆಮೇಲೆ ನೆಕ್ಸ್ಟ್ ಸೆವೆಂತ್ ಟೆಂತ್ ಮಟನ್ ಪ್ರೈಮರಿ ಅದಲ ಚೆನ್ನಾಗಿತ್ತು ಎಲ್ರೂ ಅಂದ್ರೆ ನಮ್ದು ಮೂರ ಹಳ್ಳಿ ನಡುವೆ ಒಂದು ಹೈಸ್ಕೂಲ್ ಇತ್ತಲ್ವಾ ಸೊ ಅಲ್ಲಿ ಎಲ್ಲರೂ ಮತ್ತೆ ಜಾಸ್ತಿ ಜನ ಫ್ರೆಂಡ್ಸ್ ಆದ್ರು ಅವ್ರ ಜೊತೆ ಎಲ್ಲಾನು ಓದುದು ಹರಟ ಹೊಡೆಯದು ಮತ್ತೆ ಅಲ್ಲೇ ಇಲ್ಲಿ ಅಡ್ಡಾಡೋದು ಹಾಗೆ ಮಾಡಿದ್ವಿ ಚೆನ್ನಾಗಿತ್ತು ಒಂತರ ಲೈಫ್
ಹ್ಮ್ ನಮ್ದು ನಾನು ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಂದೇ ಶಾಲೆಯಲ್ಲಿ ಹೋದ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ಓದ್ಕೊಂಡು ಅಂದ್ರೆ ಸ್ಕೂಲ್ ಶಾಲೇಲಿ ಇದ್ದಾಗ ಮಾತ್ರ ಓದ್ತಿದ್ವಿ ಮನೆಗ್ ಬಂದ ತಕ್ಷಣ ಆಟಾಡೋದಕ್ ಹೋಗೋದು ಬ್ಯಾಗ್ ಇಟ್ಟದೇ ತಡ ಹಂಗೆ ಆಟ ಆಡೋದಕ್ ಹೋಗ್ಬೇಕಿತ್ತ ಅವಾಗ್ಲೆಲ್ಲ ಅಷ್ಟು ಒ ಗತಿರ್ಲಿಲ್ಲ ಮನೆಗ್ ಬಂದ ಮೇಲೆ ಸ್ಕೂಲಲ್ಲಿ ಶಿಕ್ಷಕರು ಬಯಕ್ಕೆ ಮಾತ್ರ ನಾವು ಓದ್ತಿದ್ವಿ ಬುಕ್ ತೆಗತಿದ್ವಿ ಪುಸ್ತಕನ ತೆಗತಿದ್ವಿ ಇಲ್ಲಿ ಬಂದ್ರೆ ಆಟ ಆಡು ಆ ಆಟಾಡು ಬರೀ ಆಟಾಡು ಅಲ್ಲಿ ಇಲ್ಲಿ ಅವ್ರ ಹತ್ರ ಇವ್ರತ್ರ ಬೈಸ್ಕೊ ಅದು ಇ ತೀಟೆ ಮಾಡು ಅಂದೇ ಆಗ್ತಿತ್ತು ತುಂಬಾ ಚೆನ್ನಾಗಿದ್ದು ನಾನು ಆದ್ರೆ ಒಂದೇ ಶಾಲೆಯಲ್ಲಿಲ್ವಾ ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಹ ಎರುೂ ಸ್ನೇಹಿತರು ಅಷ್ಟೇ ಎಲ್ರೂ ಚೆನ್ನಾಗಿದ್ರು ಏನೇ ಜಗಳ ಗ್ಲಿ ಏನು ಒಂದನ್ನ ಜಗಳ ಮಾಡ್ಕೊತಿರ್ಲಿಲ್ಲ ನಾವು ಮಾಡ್ಕೊಂಡ್ರು ನಮ್ಮ ಹತ್ರನೇ ಬರ್ತಿದ್ರು ಅವರೆ ಎಲ್ಲಾರನು ಈಗ ಆ ತರ ಆಗಲ್ವಲ್ಲ
ಇಲ್ಲ ಇವಾಗ ಜಗಳ ಆಡಿದ್ರೆ ಹೋಗಿ ನೀವು ಯಾರು ನಾವ್ಯಾರು ಅಂತ ಅಂದಬಿಡ್ತಾರೆ ನಾವು ಆತರ ಏಂತ ಇರ್ಲ್ಲಿಲ್ಲ ಸುಮ್ನೆ ಏನಾದ್ರು ಒಂದ್ ಊರಲ್ಲಿ ಫಂಕ್ಷನ್ ಇತ್ತಂದ್ರೆ ಸ್ಕೂಲ್ ಕಿಡಿಕೆಯಿಂದಹ ಬ್ಯಾಗ್ ಹೋಗದ್ ಬಿಡೋದು ಬ್ಯಾಗ್ ಹೋಗುದು ಮತ್ತೆ ಬ ಕ್ ತಗೊಂಡ್ ಹಿಂದ ಓಡ್ಬರೋದು ಮ್ಮರ್ನೆ ದಿನ ಬಂದ್ಬಿಟ್ಲೆ ಸರ್ ಬೈದು ಯಾರು ನಿನ್ನೆ ಹೋಗಿದ್ರಿ ಅವ್ರ ಕ್ಲಾಸ್ ನಿಂತ ಹೊರಗೆ ನಿಂದ್ರ ಎಂತ ಒಂದ ತಾಸ ಹೊರಗೆ ನಿಲ್ಸೋರು
ನಮ್ದ್ರಲ್ಲಿ ವಾರಕ್ಕೊಮ್ಮೆ ನಮ್ಮನ್ನ ಇದಕ್ಕೆ ಅಂತ ಕರ್ಕೊಂಡ ಹೋಗ್ತಿದ್ರು ಟ್ರಿಪ್ ಅಂತ ಟ್ರಿಪ್ ಬಂದ್ರೆ ಅದು ಒಂಥರ ನಾರ್ಮಲ್ ಆಗೆ ಒಂದ ದಿನ ಮಟ್ಟಿಗೆ ಹೋಗ್ತಿದ್ವಿ ಆಮೇಲೆ ವಾರಕ್ಕೊಮ್ಮೆ ಆಟಾಡದಕ್ಕೆ ಕರ್ಕೊಂಡ ಹೋಗ್ತಿದ್ರು ಸ್ಕೂಲಿಂದಾನೇ ಶಾಲೆಯಿಂದ ತುಂಬಾ ಚನ್ನಾಗಿ ಸೊ ಎಲ್ಲಾ ಸ್ನೇಹಿತರ ಜೊತೆ ಸೇರಿ ಆಟ ಆಡ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬಿಡ್ತಿದ್ರು ಆಡೋದಕ್ಕೆ ಆಟ ಆ ಕಕೊಂಡು ಚೆನ್ನಾಗೆ ಬರೋವಿ ತುಂಬಾ ಚೆನ್ನಾಗಿರ್ತಿತ್ತು ಶಾಲಲ್ಲ ಇದಿದ್ದಾಗ ಆದ್ರೆ ಈಗ ಈಗ ಸ್ವಲ್ಪ ಬರ್ತಾ ಬರ್ತಾ ಎಲ್ಲ ತುಂಬಾ ಬೇರೆ ಬೇರೆ ಆಗಿದೆ ಹ
ನಮಂಬು ಅವಾಗ ಇರಲ್ಲ ಇವಾಗ ನಾವೆಲ್ಲ ರು ಅಂದ್ರೆ ಅವರು ಪ್ರೈಮರಿ ಫ್ರೆಂಡ್ಸ್ ಇವಾಗನಾದ್ರು ಹಾಗೆ ಇದ್ದೀವಿ ಬಟ್ ಅವರು ಸಿಸ್ಟರ್ಸ್ ಅದು ಅಂತಾರೆ ನಿಮ್ ತರ ಫ್ರೆಂಡ್ಸ್ ನಮಗು ಯಾರು ಇಲ್ಲ ಬರೀ ಒನ್ ಟೈಮ್ ಜಗಳಾಡಿದ್ರೆ ಸಾಕು ಇನ್ನು ಯಾರು ಮಾತಾಡ್ಸೋದ ಇಲ್ಲ ಅಂತ ಹೇಳ್ತಾರೆ
ಹಾ ಹಾ ಹಾ ಹೌದು ಹೌದು ಇವಾಗೆಲ್ಲ
ಹಾ ಹಾಗೆ ನಾವಾದ್ರೂ ಒಂಟ ಟೈಮ್ ಇವಾಗ ಅಂದ್ರೆ ಎಲ್ಲಾದ್ ಹೊರಗಡೆ ಹೋದ್ರೆ ಏನಾದ್ರು ಹೋದ್ರೆ ಹಿಂಗ ಹೋಗ ಹೋ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಹೋಗ್ತೇವಿ ಬಟ್ ಅವರು ಆ ತರ ಹೋಗೋದು ಲ್ವಲ್ಲ ಸೊ ಅದಕ್ಕೆ ಹಾಗೆ ಹೇಳ್ತಾರೆ
ಹಾ ಮೊದ್ಲು ಆದ್ರೆ ಎಲ್ಲಾ ಒಟ್ಟ ತಂದಿಗೆ ಇರ್ತಿದ್ವಿ ಯಾರು ದೂರ ದೂರ ಹೋಗ್ತ ಇರ್ಲಿಲ್ಲ ಎಲ್ಲಾ ಮಾತು ಎಲ್ಲತ್ರ ಮಾತಾಡ್ತಿದ್ವಿ ಅವಾಗ ಒಂತಡೆ ತುಂಬಾ ಚೆನ್ನಾಗಿತ್ತು
ಹೌದು
ಹ್ಮ್
ಇವಾಗಂದರು ಬೇರೆ ಬೇರೆ ತರಾನೇ ಇದೆ ಎಲ್ರೂ ಸ್ಕೂಲ್ಲ್ಲಿ ಒಂದೊಂದ್ ತರ ಡಿಫ್ರೆಂಟ ಇರ್ತಾರೆ
ಹ್ಮ್ ಹ್ಮ್ ಗ ಹಾ ಮತ್ತೆ ಏನು
ಮತ್ತೆ ಹೇಳ್ಬೇಕು ನಿಮ್ ಏನ್ ಮಾಡಿದ್ದೀರಾ ಮಧ್ಯಾಹ್ನಕ್ಕೆ ಊಟಕ್ಕೆ
ಹ ಮಧ್ಯಾಹ್ನಕ್ಕೆ ಊಟಕ್ಕೆ ಅದು ಕಾಳ್ ಸಾರು ಅಂತ ಮಾಡಿದ್ದಾರೆ ಮಳಕೆ ಹುಳ್ಳಿ ಕಾಳು ಸಾರು ಮೊಳಕೆ ಕಾಳು ಅಂತ ಬರುತ್ತೆ ಹುಳ್ಳಿ ಕಾಳು
ಹ ಸಾರು
ಹ ಅದನ್ನ ಮೊಳಕೆ ಕಟ್ಟಿ ಹೌದು ನೀರಲ್ಲಿ ಒಂದೆರಡು
ನೆನಸಿ ಹ ಎರಡ್ ದಿನ ಇಲ್ಲ ಒಂದ್ ದಿನ ಮಾಡಿ ಮತ್ತೆ ಒಂದ್ ಎರಡ್ ವೀಸಲ್ ಹೊಡ್ಸಿದ್ರೆ ಅದು ಬೆಂದೋಗುತ್ತೆ ಆಮೇಲೆ ಅದದೇ ಗಟ್ಟಿ ಒಟ್ಟಿಯಾಗಿ ಸಾರು ಮಾಡಿದ್ರು ಚೆನ್ನಾಗಿರುತ್ತೆ
ಹ
ಮತ್ ಹಲೋ ಹಲೋ
ಹಲೋ
ಹಾ ಹಲೋ ಹೇಳಿ
ಹಾ ಇಲ್ಲಿಿ ಗಾನ
ಮತ್ತೆ ಏನ್ ಮತ್ತೆ ಅದೇ ಅಷ್ಟೇ ಸಾರ ಅಷ್ಟೇನಾ ಮತ್ತೆ
ಹಾ ಏನನ್ ಹಿಡಿದು ಅದ್ರ ಜೊತೆ ಆ ಇಲ್ಲ ಇಲ್ಲ ಸ್ವಪ ಿ ರೊಟ್ಟಿ ಏನು ಮಾಡಿರ್ಲಿಲ್ಲ ಸ್ವಲ್ಪ ಅನ್ನ ಮಾಡಿದ್ರು ಆಮೇಲೆ ರಾಗಿ ಮುದ್ದೆ ಮಾಡಿದ್ರು
ಹೋರಾಗಿ ಮುದ್ದೆ ಚೆನ್ನಾಗಿರುತ್ತೆ ದೊಡ್ಡಡ್ ಹ್ಮ
ರಾಗಿ ಮಂದ್ಮೇಲೆ ಅಡಗೆ ಮಾಡಿ ಎಲ್ರುೂ ತಿಂತಾರೆ ಆ ಹನ್ನೆರಡು ಗಂಟೆ ಮೇ ಮಧ್ಯಾಹ್ನ ಊಟ ಅದನ್ನೇ ಫೀಲ ಹ್ಮ್
ಹ ಹಾ ನೀವು ರೀಸೆಂಟ್ ಆಗಿ ಏನಾದ್ೂ ಮೂವಿ ಅದುರು ನೋಡಿದ್ದೀರಾ
ಹ್ಮ್ ಹಾ ನೋಡಿದ್ದೀನಿ
ಅರಲ್ಲಿ ಹಾ ಹೇಳಿ
ಹ್ಮ ನೋಡಿದೀನಿ ಬಟ್ ಆದ್ರೆ ಕನ್ನಡ ಮೂವಿ ನೋಡಿದ್ದೀನಿ ಜಸ್ಟ್ ಮ್ಯಾರಿಡ್ ಅಂತ ಅದು ಮೂವಿ ಅದು ಕನ್ನಡಗೆ ಡಬ್ಬಿಂಗ್ ಬಿಟ್ಟಿದ್ರು ಅದನ್ನ ನೋಡಿದೀನಿ ಹಿಂದಿಯಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅದು ಆದ್ರೆ ನನ್ಗೆ ಅರ್ಥ ಆಗಲ್ವಲ್ಲ ಹಿಂದಿ ಅಂತ ನನ್ ಕನ್ನಡ ನೋಡಿ
ಹ್ಮ್ ಹ್ಮ ನಾವು ದುರಧರ್ ನೋಡಿದ್ವಿ ಇವಾಗ ಒಂದ ಒನ್ ಮಂತ್ ಹಿಂದೆ ಮತ್ತೆ ನೋಡಿಲ್ಲ ಇವಾಗ ಮನದ್ರಲ್ಲಿ
ಹಾ ನೋಡಿ ಏನು ಅನ್ನಿಸ್ತು
ಚೆನ್ನಾಗಿತ್ತು ಅದು ಅಂದ್ರೆ ದೇಶದಲ್ಲಿ ಯಾವ ತರ ಇದು ಆಗಿತ್ತು ಅಂದ್ರೆ ನೋಟ್ ಪ್ಯಾನ್ ಆಗಿತ್ತಲ್ವಾ ಒನ್ ಟೈಮ್ ಅದು ಯಾಕ ಆಯ್ತ ಮತ್ತೆ ಯಾ ಕಾರಣಕ್ಕೆ ಆಯ್ತು ಅನ್ನೋದ್ರ ಬಗ್ಗೆ ಅದ್ರಲ್ಲಿ ಮೂವಿಯಲ್ಲಿ ತೋರಿಸ ಕೊಟ್ಟಿದ್ದಾರಲ್ಲ ಸೊ ಆ ಟೈಮ್ ಅಲ್ಲಿ ಏನೇನು ಅವಘಡಗಳಾದವು ಅಂತ ಅದು ಚೆನ್ನಾಗಿತ್ತು ಬಟ್ ಅದು ಅದರಲ್ಲಿ ಬರೀ ಬೈಟ್ಗಳೇ ಜಾಸ್ತಿ ಇದ್ದಾವೆ
ಹಾ ಹಾ ಹ
ಹಂದು ಆ ತರ ಮೂವಿದು ನೋಡಕ್ ಚೆನ್ನಾಗಿತ್ತು ಬಟ್ ಅದು ಫೈಟ್ ಎ್ದಿದ್ದಕ್ಕೆ ಸ್ವಲ್ಪ ಅಷ್ಟೊಂದು ಥ್ರಿಲ್ ಕೊಡ್ಲಿಲ್ಲ ಹ್ಮ್ ಮತ್ತೆ ನಮ್ಗೆ ಅಡಿಗೆಯಲ್ಲಿ ಅಂದ್ರೆ ಹ ಬರುತ್ತೆ ನಾನ್ ವೆಜ್ ಬಿಟ್ಟು ವೆಜ್ ಅಲ್ಲಿ ಬರುತ್ತೆ
ಹಾ ಏನ್ ತುಂಬಾ ಇಷ್ಟ ನಿಮ್ಗೆ
ನಮ್ಗೆ ಅಂದ್ರೆ ಪಲಾವ್ ಇಷ್ಟ ತುಂಬಾ
ಹ್ಮ ಆ ರೆಸಪಿ ಹೇಗ್ ಮಾಡಣ ಅಂತ ಹೇಳ್ತೀರಾ
ಪಲಾವ್ ನಾ ಪಲಾವ್ಗೆ ತರಕಾರಿಗಳನ್ನ ಅಂದ್ರೆ ಮನೇಲಿ ಇದ್ದಂತ ತರಕಾರಿಗಳು ಹೆಂಗ ಇರ್ತಾವಲ್ಲ ಅವನೇ ಕಟ್ ಮಾಡಿ ಇಟ್ಕೋಬೇಕು ಮತ್ತೆ ಈರುಳ್ಳಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಅಕ್ಕಿ ಸ್ವಲ್ಪ ಮೆತ್ತಗ ಬು ಯಾಕಂದ್ರೆ ನೆನ್ಸು ಇಟ್ಕೋಬೇಕಾಗತ್ತೆ ಇಲ್ಲಾ ನಾರ್ಮಲ್ ನಡಿಯತ್ತೆ ಅಂದ್ರೆ ಹಂಗೆ ಹಾಕಕೋಬೇಕಾಗತ್ತೆ ಆಮೇಲೆ ಒಂದ್ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಇದು ಶೇಂಗ ಆಗತ್ತೆ ತಲ್ವಾ
ಹಾಂ ಹಾಂ
ಶೇಂಗಾ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಮಸಾಲೆದು ಬರ್ತಲ್ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ದಾಲ್ಚಿ ಏಣ್ಣೆ ಮತ್ತೆ ಪಲಾವ್ ಎಲೆ ಅಂತ ಬರುತ್ತೆ ಅದನೆಲ್ಲಾ ಹಾಕಿ ಫ್ರೈ ಮಾಡ್ಕೊಂಡು ಮತ್ತೆ ಉಳ್ಳ ಗಡ್ಡಿ ಮೆನ್ಸಿನ್ ಮೆಣೇಸಿನ್ಕಾಯಿ ಟೊಮೆಟೊ ಅವನ್ನೆಲ್ಲಾ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ತರ್ಕಾರಿ ತರ್ಕಾರಿಗಳನ್ನು ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದು ತೊಳೋದು ಅವನು ಹಾಕೊಂಡೊಂಡು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನೀರ್ ಹಾಕೊಂಡು ಹಹ ಆಮೇಲೆ ನೀರಿಗ್ ತಕ್ಕಂಗೆ ರೈಸ್ ಎಷ್ಟ್ ಬೇಕೋ ಅಷ್ಟು ರೈಸ್ ಹಾಕೊಂಡು ಕುಫ್ ಮಾಡಕ್ ಒಂದ್ ಎರಡು ವಿಸಿಲ್ ನೋಡ್ಸಿದ್ರೆ ಯಲ್ಲ ಅವ ರೆಡಿ ಆಗತ್ತೆ
ನಡಿದ್ ನೋಡಿದ ನಂಗು ಇವಾಗ ಮಾರ್ಕೊಂಡ್ ತಿನ್ಬೇಕು ಅನಸ್ತಿದೆ ತುಂಬಾ ಚೆನ್ನಾಗಿದಾದ್ರೆ
ಹೌದಾ
ಮುಂದೆ ಮುಂದೆ ಇನ್ನು ನಿಮ್ಮ ಕೇಳಿ ಮಾಡೋದು ಇರುತ್ತೆ ಮತ್ತೆ ಅವಾಗ ಕೇಳ್ತಿರ್ತೀವಿ ಹೇಳ್ತೀರಿ ನೀವು
ಹಾ ಹೇಳ್ ಕೊಡ್ತೀನಿ ನೀವು ನಿಮಗೆ ಗೊತ್ತಿದ್ದಿದ್ದು ನಮ್ಗೂ ಹೇಳ್ಕೊಡಿ ನಮ್ಗೆ ಗೊತ್ತಿದ್ದಿದು ನಿಮ್ಗೆ ಹೇಳ್ಕೊಡ್ತೀನಿ
ಹೌದು ಹೌದು ನಾವು ನಿಮ್ಮಿಂದ ಕಲಿಯೋದಿದೆ ನೀವು ನಮ್ಮಿಂದ
ಹಾ ಅಂದ್ರೆ ನಿಮ್ ನಿಮಗೆ ಗೊತ್ತಿರುವಂತವು ಅಡುಗೆ ಎ ನಮಗೆ ಗೊತ್ತಿರಲ್ವಲ್ಲ ನಮಗೆ ಗೊತ್ ಗೊತ್ತಿದ್ದಿದ್ದು ನಿಮ್ಗೆ ಸ್ವಲ್ಪ ಗೊತ್ತಿರಲ್ಲ ಅದಕ್ಕೆ ನಿಮ್ಗೆ ಗೊತ್ತಿದ್ದಿದ್ದು ಹೇಳ್ಕೊಡಿ ನಾವವು ಕಲಿತೀವಿ ನಮ್ಗೆ ಗೊತ್ತಿದ್ದು ನಾವು ಹೇಳ್ಕೊಡ್ತೇವಿ
ಹಾ ಮುಂದಿನ ಕರೆಯಲ್ಲಿ ನಾವು ನಿಮ್ಗೆ ಹೇಳ್ತೀವಿ
ಸರಿ ಬಾಯ್ ಧನ್ಯವಾದಗಳು